ಹಾ
ಅಲೋ ಹೇಳಿಬ್ರೋ ಯಾವುರು.
ಬ್ರೋ ನಾವ್ ಸತಾರ್ ಮೇಡವರು ನೀವು.
ನಾವು ಕೊಳ್ಳೇಗಾಲ.
ಕೊಲೆಗಾಲನಾ ಹೇಳಿ ಬ್ರೋ ಏನ್ ಸಮಾಚಾರ.
ಸಮಾಚಾರ ಏನಿಲ್ಲ ಬ್ರೋ ಸುಮ್ಮನೆ ಇದಿನ್ ನೀವು.
ಹಾ ನಾನು ಸುಮ್ನೆ ಇದ್ದೀನಿ. ಮತ್ತೆ ಊಟ ಆಯ್ತಾ. ಹ್ಮ ಆಯ್ತು ಬ್ರೋ.
ಏನ್ ಮಾಡ್ತಿದ್ದೀರಾ.
ಏನ್ ಮಾಡ್ತಾ ಇದೀನಿ ನಾಳಿದ್ದ ಎಕ್ಸಾಮ್ ಇದೆ ಅದೇ ಸ್ವಲ್ಪ ಓದ್ತಾ ಇದ್ದೀನಿ.
ಯಾವ್ದು.
ಆ ಇದು ಜಿ ಎ ಎಸ್ ಟಿ.
ಜಿ ಎಸ್ಟಿ ನ ನಮ್ಗೆ ಇವತ್ತ ಇವತ್ ನಮ್ಗೆ ಎಕ್ಸಾಮ್ ಇತ್ತು.
ಯಾವ್ದಿತ್ತು ನಿಮ್ಗೆ.
ಇಂಗ್ಲಿಷ್
ಇಂಗ್ಲೀಷಾ
ಹಾ
ಸರಿ ಸರಿ
ಯಾವ ಕಾಲೇಜು
ನಮ್ದು ಮಾಹದೇಶ್ ವರ ಕಾಲೇಜು ನಿಮ್ದು
ನಾವು ಮಾದೇಶ್ವರನೇ
ನೀವು ಮಾದೇಶ್ವರನಾ್
ಹಾ ನಾ ಫಸ್ಟ್ ಇಯರ್ ನೀವು ಬೀ ಕಾಮ್ ನಾವು
ಹಾ ಹಾ ನಾವು ಬಿ ಬಿ ಎ
ವಿಪನಾ
ಹೌದು
ಆಯ್ತಾಯ್ತು ನೋಡಿಲ್ಲ ನಿಮ್ನ
ಹ ನೋಡಿಲ್ವಾ
ಹಾ ಹಾ ನಮ್ಮೂರ್ಗೆ ಬರ್ತಿದೀ್ರ ಕಾಲೇಜ್ಗೆ ನಮ್ಮೂರ್ ಕಾಲೇಜಿಗೆ ಬರ್ತಿದ್ದೀರಾ
ಹಓ ನಿಮ್ಮೂರ್ ಕಾಲೇಜ್ಗೆ
ಹೂ ಫೈನಲ್ ಇಯರ್ ನೀವು
ಹೌದು ನಾವು ಫೈನಲ್ ಇಯರ್ ನಿಮ್ಗೆ ಎಕ್ಸಾಮ್ ಬೆಳಿಗ್ಗೆನ ಮಧ್ಯಾಹ್ನ ಇರೋದ
ಬೆಳಗ್ಗೆ ನಿಮ್ಗೆ
ನಮ್ಗೆ ಬೆಳಿಗ್ಗೆ ಒಂಬತ್ತ ವರೆಯಿಂದ ಹನ್ನೆರಡು ಗಂಟೆ ತನಕ
ಹ ನಮ್ಗೂ ಹಂಗೇನೆ
ನಿಮ್ಗೂ ಹಾಗೇನಾ
ಹಾ ಇವತ್ ನಮ್ಮ ಮೂರಲ್ಲ ಹಬ್ಬ
ಹ ಹೌದಾ
ಹಾ
ಸರಿ ಅದು ನಾನು ಬರೋಣ ಅಂತ ಇದ್ದೆ
ಹಾ
ನಮ್ಮಲ್ಲಿಿ ನಮ್ ತಂದೆ ತಾಯಿ ಇಬ್ಬರುೂ ಹೋಗಿದ್ದಾರೆ ಸ ಇಲ್ಲಿ ಮನೆ ಹತ್ರ ಹಸುಗಳದೆ
ಹಾ
ಹಸುಗಳನ್ನ ನೋಡ್ಕೋಬೇಕು ಅದಕ್ಕೆ
ನಿಮ್ ಬ್ರದರ್ ಬಂದಿಲ್ವಾ
ನಮ್ ಬ್ರದರ್ ಬಂದಿದಾರ ಅನ್ಸುತ್ತೆ
ಹಾ ಅತ
ನಮ್ ಚಿಕ್ಕಪ್ಪ ಎಲ್ಲಾ ಬಂದಿದ್ದಾರೆ ಅನ್ಸುತ್ತೆ
ಹಾ
ಅಲ್ಲಿಿನ ನೋಡ್ದೆ
ಹೂ ನಮ್ಮ ಊರಲ್ಲಿ ಹಬ್ಬ ನಾನ್ ಹೋಗಿಲ್ಲ
ಸರಿ ಸರಿ ನಿಮ್ ಕಡೆ ಮಳೇನಾ
ಮಳೆ ಇಲ್ಲ ಮೋಡಾಕಿದೆ ನಿಮ್ ಕಡೆ
ನಮ್ಮ್ ಕಡೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಂತು ಮಳೆ
ಹಾ
ಮತ್ತೆ ಇಲ್ಲಿ ಇವಾಗ ಮೋಡ ಹಾಕೊಂಡಿದೆ
ಹೂ ಊಟ ಆಯ್ತಾ
ಹೂ ಆಯ್ತಪ್ಪ ನಿಮ್ದು
ಆಯ್ತಾನು ಏನ ಹಾಕಿದ್ದೀರಾ ಹೊಲಾದಲ್ಲಿ
ಹೂ ಏನ್ ನಾವು ಏನುೂ ಹಾಕಿಲ್ಲ ಇಲ್ಲಿ ಇವಾಗ ಮಳೆ ಬಂದಿದೆ ಇನ್ನ ಇ ಈ ಮಳೆ-ಗಿಳೆಲ್ಲ ನೋಡ್ಕೊಂಡು ನೀನ್ ಯಾವ್ದಾದ್ರು ಬೆಳೆ ಹಾಕ್ಬೇಕು.
ಹಾ
ಎಲೆಲ್ಲಾ ಹಸುಗಳು ಮೇಯ್ತಾ ಇದೆ.
ಹ್ಮ ಹಾಳ ಹೆಂಗ ಬರ್ತದೆ.
ಹಾ,
ಹಾಳ್ತಿದ್ದೀರಾ
ಹ್ಮ್, ಹಾಲಕ್ತಾಇದೀವಿ ಡೈರಿಗೆ.
ಎಲ್ಲಿ
ಇಲ್ಲಿ ಕೌದಲ್ಲಿ
ಕೌದಲಿನ ಎಷ್ಟಿದೆ ಹಸು
ಆಾ
ಹಸು ಎಷ್ಟಿದೆ?
ಹಸು ಎಲ್ಲಾ ಸೇರ್ಸಿ ಒಂದು ಹತ್ತ ಇದೆ.
ಮತ್ತ ಆಯ್ತ ಆಯ್ತಾ ಒಂದು ಐದ್ ಇದೆ ದೊಡ್ಡ್ದು. ಕರಗಳ ನಾಕಿದೆ ಒಂಬತ್ತಿದೆ.
ಸರಿ ನೀವು ಡೈರಿಗೆಹಾಲ ಹಾಕ್ತೀರಾ.
ಹ ನಾ ಪತ್ನಾಾಗರಾ
ಹಾ, ಹೋದ ನೀವ್ ಪೂ ದನಗರದಲ್ಲಿ ಹಾಕದಾ
ಹ್ಮ್,
ನಾವಿಲ್ಲಿ ಕೌದಲಿಗೆ ಹಾಲಾಕ್ತೀವಪ್ಪಾ.
ಹ್ಮ್, ಹ್ಮ್ತ ಎಲ್ಲಾ ಚೆನ್ನಾಗಿದೆ ನಿಮ್ಮ ಮನೇಲಿ.
ಹ್ಮ್, ಎಲ್ಲಾ ಚೆನ್ನಾಗಿದ್ದಾರೆ. ನಿನ್ ತಮ್ಮ ಏನ್ ಮಾಡ್ತಾ ಇದಾನೆ.
ನಮ್ತಮ್ಮ ಏನೋ ಓದ್ತಾವ ನಗೆ ಚುಮಿತ ಅಂತೆಲ್ಲ
ಹಾ,
ಅವ್ನ್ಗೆ ಎಕ್ಸಾಮ್ ಇದೆಅಂತ ಓದ್ತಾ ಇದಾನೆ.
ಹ ಹಾ, ಸರಿ, ಸರಿ ಅದೇ ಇವತ್ತು ನೋಡ್ದೆ ಕಾಲೇಜಲ್ಲಿ.
ಹಾ,
ಎಕ್ಸಾಮ್ ಮುಗಿಸಸ್ಕೊಂ ಬರ್ಬೇಕಾದ್ರೆ ನೋಡ್ದೆ.
ಬಂದಿದ ನಂತ ಕಾಲೇಜಕ
ಹ್ಮ್, ಬಂದಿದ್ದ
ಹ್ಮ್, ಹನ್ ಅಲ್ಲ ತಾನ ಬರ್ತಾನೆ ಕಾಲೇಜಿಗಿ
ಹ್ಮ್,
ಹ್ಮ್,
ಹೌದು. ಹ್ಮ್, ಗೊತ್ತು ಅವನು -ಅವನು ನಮ್ ಕಾಲೇಜಲ್ಲಿ ಓದ್ತಾಇದ್ದಾನೆ.
ಹಾ, ನಂಬು
ಹ್ಮ್, ಹ್ಮ್ ಅವನೇ
ಹ್ಮ್, ಈಗ ಕ್ಯಾರೆಕ್ಟರ್ಗ ಇವಂದು.
ಅವನು ಅವನು ಒಳ್ಳೆ ಹುಡ್ಗಿನೆಆತರ ಏನು ಕೆಟ್ಟ ಅಭ್ಯಾಸ ಯಾವ್ದ ಇಲ್ಲ.
ಹಾ,
ಒಳ್ಳೆ ಹುಡ್ಗಾನೆ ಓದತಾನೆ ಪರವಾಗಿಲ್ಲ.
ಹ್ಮ್,
ಅದೇನು ತೊಂದ್ರರೆ ಇಲ್ಲಾ.
ಹ್ಮ್- ಏನ್ ಎಷ್ಟ್ ಜಾಬ್ ಏನ್ ಮಾಡಮಂತ.
ನಾನು ನೆಕ್ಸ್ಟ್ ಇನ್ನೊಂದ್ ವರ್ಷ ಓದನಂತ ಒಂದ್ ಪ್ಲಾನ್ ಇದೆ.
ಎಲ್ಲಿ.
ಬೆಂ್ಗಳೂರಲ್ಲಿ.
ಯಾವುದು.
ಇದು ಡಿಜಿಟಲ್ ಮಾರ್ಕೆಟಿಂಗ್ ಏನಾದ್ರು ಒಂದು. ಕೋರ್ಸ್ ಮಾಡೋಣಂತ.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
ಅದು ಮಾಡ್ಬಿಟ್ಟು ಆಮೇಲೆ ನೋಡ್ಬೇಕು ಏನಾದರುೂ ಜಾಬ್ ಗಿಬ್ ಮಾಡಬೇಕು.
ಕೆಲ್ಸ ಸಿಗ್ತದಾ.
ಹಗ ಅ್ಮ ಕೆಲ್ಸ ಎಲ್ಲ ಸಿಗುತ್ತೆ ಬಟ್ ಇವಾಗ ಕೆಲ್ಸಕ್ ಹೋಗಲ್ಲ ಅದೊಂದ್ ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡ್. ಕೊಂಡು ಹೋಗೋಣ ಅಂತ.
ಹ್ಮ್ ಮಾಡ್ಬಿಡಿ ನಿ ತಿರುಗಾನ ಹೋದಕ್ ಆಗಲ್ಲ ಕೆಲ್ಸ ಆದ್ರೆ ಯಾವಾಗ ಬೇಕ್ ಮಾಡ್ಬಲ್ಲ.
ಹೌದ ಅದೇ ಓದ ಟೈಮಲ್ಲಿದಕೋಬೇಕ ಕೆಲಸ ಮಾಡೋ ಟೈಮಲ್ಲಿ.
ಹ್ಮ್ ಅರ್ ಎಲ್ಲ ಬೆಂಗ್ಳೂರ್ ಕೆಲ್ಸ ಇದ ಹೋಗ್ತೀನ ಅಂತ.
ಬೆಂ್ಗಳೂರು ಸೈಡಾ.
ಹ.
ಅವ್ನಲ್ಲ ಕೊಳೆಗಳ್ದಲ್ಲ ಇಲ್ಲೇ ಮಾಡ್ತೀನಿ ಅಂತ ಹೇಳ್ತಾ.
ಅಲ್ಲಿ ಏನ್ ಕೆಲ್ಸ.
ಹ ಎಲ್ಲಿ ಕೊೊಳ್ಳೆಗ್ದಲ್ಲಾ.
ಹಾ-
ಯಾವ್ದೋ ಬ್ಯಾಂಕ್ ಸೆಟರ್ ಗಳು ಹಯ್ತೀನಿ ಅಂತ ಹೇಳ್ದಾ.
ಹ್ಮ್-
ನೋಡೋಣ ಮತ್ತೆ ಏನ್ ಮಾಡ್ತಾನ ಅಂತ ಗೊತ್ತಿಲ್ಲ.
ನೋಡಮ್ಮ ಎಲ್ಲಾದ್ರೂ. ನನ್ನ ಕರ್ದ ನಾ ಈವಾಗ್ ಫಸ್ಟ್ ಇಯರ್ ಬರಲ್ಲ ಅಂದ.
ಹ್ಮ್ ಹ್ಮ್-
ಇನ್ನೆ ಎರಡು ವರ್ಷ ಓದ್ಬ ಬಿಟ್ಟು ಹೋಗಮ್ಮ ಅಂತ.
ಹೌದೌದು. ಸರಿಯಡು ಡಿಗ್ರಿ ಕಂಪ್ಲೀಟ್ ಮಾಡ ಆದ್ಮೇಲೆನೆ ಬನ್ನಿ ಬೆಂಗಳೂರ್ ಕಡೆ.
ಹ್ಮ್ ನೀವ್ ಅಲ್ಲೇ ಹೋದ್ಬಿಟ್ಟು ಅಲ್ಲೇ ಎಲ್ಲ ಜಾಬ್ ನ್ ಮಾಡ್ಕೊಳ್ಳಿ.
ಹ್ಮ್ ಇಲ್ಲ ಅಲ್ಲೇ ಓದ್ಬಿಟ್ಟು ಅಲ್ಲೇ ಜಾಬ್ ನೋಡ್ಬೇಕು.
ಹ್ಮ್ ನಮ್ಮೂರ್ ಕಡೆಲ್ಲ ಆಗಲ್ಲ.
ಎಲ್ ಮುನ್ನೂರ ಕಡೆ ಮಳೆನಲ್ಲ ಏನಿಲ್ಲ ಎಲ್ಲ ಏನ್ ಮಾಡಕ್ ಆಗಲ್ಲ.
ಹ ನೀ. ಫೈನಲ್ ಮುಗೀಿತಾವ ಒಂದ್ ಎರಡ್ ದಿನದಷ್ಟೇ ಎರಡ್ ತಿಂಗಗಳ. ಎರಡ್ ತಿಂಗ್ಗಳು ರಷ್ಟಟ್ ಎತ್ಕೊಂಡು.
ಇಲ್ಲ ಇಲ್ಲ ಒಂದ್ ತಿಂಗಳೂರಷ್ಟು ಅದೇಾಗಲ ಆರನೇ ತಾರೀಕು ಎಕ್ಸಾಮ್ ಹೋಗ್ಯುತ್ತೆ ನಮ್ಗೆ.
ಹ ನಮ್ನ್ನೆ.
ಹ ಅದೇ ಹದ್ೈದನೇ ತಾರೀಕಲ್ಲಿ ಹೋಗ್ ಜಾಯ್ನ್ ಆಗ್ಬೇಕು ಇನ್ಸ್ಟಿಟ್ಯೂಟ್ಗೆ. ಎಲ್ಲಿ ರಸ್ತೆಗೆ ಅದು ರಸ್ತೆ ಹ.
ಫೀಸ್ ಎಷ್ಟ.
ಫೀಸ್ು ನಲ್ವತ್ತರಿಂದ ಐವತ್ ಸಾವಿರ ಬರ್ಬೋದು ನೋಡೋಣ ಎಸ್. ಟಿ ಎಸ್ ಎಕ್ಸಾಮ್ ಬರ್ದಿದ್ದೀವಿ.
ಹಾ.
ಅದ್ರ ರಿಸಲ್ಟ್ ಬಂದ್ರೆ ಸ್ವಲ್ಪ ಫೀಸ್ ಕಡಿಮೆ ಆಗುತ್ತೆ.
ಹಾ.
ಅ ಇನೊಂದು ಒಂದು ಒಂದ್ ವರ್ಷ ಕೋರ್ಸ್ ಅದು.
ಹಾ.
ನೋಡೋಣ ಆದಷ್ಟು ಬೇಗ ಮುಗಸಕೊಂಡು ಏನಾದ್ ಒಂದು ಒಳ್ಳೆ ಕಂಪ್ನಿಗಳಗ್ ಹೋಗ್ಬೇಕು.
ಓದಿ, ಓದಿ
ಎಲ್ಲಿಯ ಎಷ್ಟೋ ಜನ ಎಲ್ಲ ಓದ್ಬಿಟ್ಟು ಕೆಲ್ಸ ಇಲ್ದೆೇ ಇದ್ದಾ
ಇದು ಎ ಐದ ಏನ ಇದೆ ಅಂತಲ್ಲಾ ಅದ ಮಾಡ್ಬೋದಲ್ಲ. ಎ ಐ ಎ ಐ ಕೊರ್ಸು.
ಎ ಐ ಕೋರ್ಸ್ ಹ್ ಎ ಐ ಕೋರ್ಸ್ಗಳು ಮಾಡ್ಬೋದು.
ಇವಾಗ ಅದೇ ಡಿಮಾಂಡ್ ಆಗಿದೆ ಅದೇ ನೋಡಿ.
ಹ್ಮ್ ಇಲ್ಲ ಅದೇ ಟ್ರೈ ಮಾಡ್ಬೇಕು.
ಹಾ.
ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಐಗಳೇ ಇರೋದು.
ಹಾ.
ಅದ್ರಿಂದ ನೋಡೋಣ ಇದು ನೋ ನೋಡ್ಕೊಂಬಿಟ್ಟು ಆಮೇಲೆ ಏನಾದ್ರು ಮಾಡ್ಬೇಕು.
ಹ್ಮ ಯಾವ್ದು ಈಸಿ ಅನ್ತದೋ ಅದು ಮಾಡಿ.
ಹ್ಮ್ ಅದೇ ಯಾವ್ದು ಈಜಿ ಅನ್ಸುತ್ತೆ ಅದ್ ಮಾಡತೀನಿ. ಈಸಿ ಅನ್ಸುದ್ರ ಅಂದ್ರೆ ಈಗ ಇನ್ನೊಂದು ಯಾವ್ದಕ್ ಡಿಮ್ಯಾಂಡ್ ಇದೇ ಅದಕ ಜಾಯ್ನ್ ಆಗ್ಬೇಕು.
ಇವ್ಗ ಡಿಮಾಂಡ್
ಹ್ಮ್ ಈಗ ಡಿಮ್ಯಾಂಡ್ ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ.
ಹ್ಮ. ಡಿಮ್ಯಾಂಡ್ ಹೇ ಕೋರ್ಸು.
ಹ್ಮ್ ಹ್ಮ್
ಬೆಂಗ್ಗಳೂರು ಇರ್ಬೋದು.
ನೋಡೋಣ. ಏನಯ್ತ ಅಂತ ಸ್ವಲ್ಪ ಎಕ್ಸಾಮ್ ರಿಸಲ್ಟ್ ನೋಡ್ಬಿಟ್ಟು ಕೋರ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಬೇಕ.
ಇಂಗ್ಲೀಷ ಇವತ್ತ ಯಾವ್ದು ನಿಮ್ಗೆ. ನಿಮ್ಗೆ ಇವತ್ತೆ ಮಾರ್ಕೆಟಿಂಗ್ ಎಕ್ಸಾಮು.
ಇವತ್ತು ಜಿ ಎಸ್ ಟಿ ಇತ್ತು.
ಹ್ಮ್ ಅದೇನ್ ಜಿ ಎಸ್ ಟಿ ಅಂದ್ರೆ.
ಜಿ ಎಸ್ ಟಿ ಅಂದ್ರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್.
ಹ್ಮ್.
ಹಾಗಾದ್ರೆ ಈಗ್ ನಾವು ದಿನನಿತ್ಯ ಯೂಸ್ ಮಾಡುವಂತ ವಸ್ತುಗಳಲ್ಲಿ ಜಿ ಎಸ್ ಟಿ ಎಷ್ಟು ಕಟ್ಟತಿದ್ದೀವಿ,
ಹಾ.
ಅನ್ನೋದನ್ನ ಒಂದು ಸಬ್ಜೆಕ್ಟಾಗಿ ಮಾಡಿದ್ದಾರೆ.
ಅದೇನೋ ಇದು ಅಕೌಂಟಿಂಗ ತರನಾ.
ಹ ಇಲ್ಲ ಅದು ಅದು ಒಂಥರ ಪ್ರಾಬ್ಲಮ್ ಸಬ್ಜೆಕ್ಟ್ಗಳು.
ಹಾ.
ಹಾಗಾದ್ರೆ ಜಿ ಎಸ್ ಟಿ ಬಂದ್ಲಿ ಈಗ ಒಂದ ಕ ಒಂದ ಕಂಟ್ರಿ ಅದು ಹೇಗೆ ಬ್ಯಾನ್ಸ್ ನಮ್ ಬ್ಯಾಲೆನ್ಸ್ ಮಾಡತ್ತೆ.
ಹಾ..
ಆದರೆ ಜಿ ಎಸ್ ಟಿ ಬಂದು ಯಾವ ಯಾವ್ದ ರೀತಿಗಳಲ್ಲಿ ಜಿ ಎಸ್ ಟಿ ಮಾಡ್ತೀವಿ.
ಯಕ್ ಯಕ್ ಎಕ್ನಮಿಕ್ ತರ.
ಹ ಎಕನಾಮಿಕ್ಸ್ ತರಾ.
ಹಾ..
ಆ ಈಗ ಒಂದ್ ಕಂಟ್ರಿನ ರನ್ ಆಗ್ಬೇಕಾದ್ರೆ ಟ್ಯಾಕ್ಸ್ ಎಷ್ಟು ಇಂಪಾರ್ಟೆಂಟ್.
ಹ್ಮ್..
ಆ ಮತ್ತೆ ತೆರಿಗೆ ಬಂದು ಯಾವ ಏರಿಂದ ನಾವು. ಪೇ ಮಾಡ್ತಾ ಇದ್ದೀವಿ
ಹ್ಮ
ಇ ಇದೆಲ್ಲ ನಾವು ನೋಡ್ಬೇಕು
ಹ್ಮ್ ಹಂಗೆ ಈಜಿ ಆಗಿದಯಾ
ಹ ಈಜಿ ಇದೆ ಆದ್ರೆ ಓದ್ಬೇಕು ಓದ್ರೇನೆ ಎಲ್ಲಾ ಈಜಿ ಓದಿಲ್ಲ ಅಂದ್ರೆ ಎಲ್ಲಾನು ವೇ ಕಷ್ಟಾ
ಮುಕ್ಸ್ ಮೂರ್ ವರ್ಷ ಅದು ಮುಗಿಸ್ಬಿಟ್ರಿ ಇವಾಗ ಇನ್ನ ಒಂದು ಸೆಮ್ ಮುಗತಾ ಇದೆ.
ಹ ಹೆಂಗೋ ನಮ್ಮ ಮೂರ್ ಮೂರ್ ವರ್ಷ ಪಯನ ಮುಗೀತು.
ಹುಂ ಆಯ್ತು ನನ್ಗ್ ಏನರ ಡೌಟ್ ಇದ್ರೆ ಫೋನ್ ಮಾಡ್ತೀನಿ ಫೋನ್ ಎತ್ತಿ.
ಹಾ ಸರಿ ಏನು ಏನು ಡೌಟ್ ಇದೆಯೋ ಕೇಳಿ.
ಹ ಇದೇ ನಂಬರ್ ಕಾಲ್ ಮಾಡ್ತೀನಿ.
ಇದೇ ನಂಬರ್ ಕಾಲ್ ಮಾಡ್ತೀರಾ.
ಹಾ ಏನಾದ್ರು ಕೋಶ್ನ್ ಏನಾದ್ರು ಇದ್ರೆ ವಾಟ್ಸಪ್ ಕಳ್ಸಿ ಸರಿನಾ.
ಹಾ ಸರಿ ಕಳ್ಸ್ತಿನಿ ಬ್ರೋ.
ಸರಿ ಬಾಯ್.
ಹಾ ಬಾಯ್ ಬ್ರೋ